ಹ್ಮ ಹಾ ನನ್ ಕೇೇಳಸ್ತಾ್ದೇ ನೀನ್ ಕಲ್ಸ್ತಾ ಇದಯಾ ಹ್ಮ ಎ ಇನ್ನೇನ್ ಸಮಾಚಾರ
ಏನ ಇಿಲ್ಲ ಏನ್ ಸ್ಕೂಲ್ಗೆ ಏನ್ ಮಾಡದು
ಏನ್ ಮಾಡದ ಗೊತ್ತಾಗ್ತ ಅಲ್ಲ ಜೊತಿ ಏನ್ ಮಾಡ ಏನ್ ವಾಯ್ಸ್ ಕೆಲ್ಸ
ಹ್ಮ ನಿಂದೆ ಒಂದಚೂರು ಇದಾಗತ್ತೆ
ಯಾರ್ ನಂದನಿ ಇವಾಗ ಚೆನ್ನಾಗಿ ಕೇಳಿಸತಾ ಇದಯ ಹಾ ಸರಿ ಜೋರಿ ನಂದೆ ನನ್ ವಾಯ್ಸು ತುಂಬಾ ಲೇಟ್ ಆಗ ಬರ್ತಿದೀ ನಿಂಗೆ
ಓಲ ಸರಿ
ಹ ಅವಾಗ ನೀನೇ ನೆಟ್ವರ್ಕ್ ಇರೋ ಜಾಗ್ದದಲ್ಲಿ ಬರ್ಬೇಕು
ಹ್ಮ್ ಇವಾಗ ಕೆಳ್ಸ್ತಾ ಇದ್ಯಾ ಇವಾಗ ಕೇಳಿಸತಾ ಇದ್ಯಾ
ಹಾ ಇವಾಗ ಕೇೇಳಸ್ತಾ ಇದ್ದೆ
ಹಾ
ಇನ್ನ ಸಮಾಚಾರ ಏನ್ ಮಾಡದು ಅಂದ್ರೆ ಹೋಗ ಸೇರ್ಸದ ಅಲ್ಲ ಇನ್ನೇನ್ ಮಾಡದು
ಎ ಸಿ ಎಸ್ ಒಬ್ಬಿಟ್ಟಡು ಸೆಕ್ಷನ್ ವೈಸ್ ಇದ ಅಂತಲ್ಲಾ ಹಂಗು ಇವತ್ತು ಇವತ್ತು ಒಬ್ರು ಸೆಕ್ ಕ್ಷಸನ್ ವೈಸ್ ಇದ್ಯಂತಲ್ಲ.
ಹಾ ಹಾ ಹಾ ಏನಂ ದಿವತ್ತು.
ಹ್ಮ ಇಗಿಲ್ಲ ಅವರು ಕವಿತಾ ಮೇಡಮ್ ಅಂತ ಇದಾರೆ ಇಲ್ಲಿ ಅಲ್ಲಿ ಟೀಚರ್ ನಮನ್ನ ಸೇರ್ಸಿ ಸೇರ್ಸಿ. ಅಂತ ಇದ್ ಮಾಡ್ತ ಇದ್ರಲ್ಲ.
ಅಹಾ ಹಾ ಹಾ.
ಅವ್ರ ಇದಾರೆ ಅವ್ರನ್ನ ಅವ್ರ ಮನೆ ಹತ್ರ ಹೋಗಿದ್ದ ಅವ್ರ ಸ್ಕೂಲ್ ಹತ್ರ ಇದ್ದಾರಂತೆ ಇವಾಗ ಅಲ್ಲೇ ಕಾರಕೊಂಡೊಗ್ ಕೂತಿ. ದೆ ಹಂಗು ಪುಟ್ಟಮ್ಮ ಕೂತವ್ರೆ ನಂಬರ್ ಗಿಂಬರ್ ಇಸ್ಕೊ ಬಂದ್ರೆ ಹೇಳ್ತೀನಿ ನಿಂಗೆ ಕಡಿಮೆ. ಫೀಸು ಮತ್ತೆ ಹೆಂಗೆ ಏನು ಅಂತ ಕೇಳೋದ ಬಿಡು.
ಹಾ ಸರಿ ಹಾಗರೆ ಜ್ಯೊತಿ ಕೇಳ್ಕೊಂಡು.
ಯಾಕಂದ್ರೆ ಓ ಓದಿಸ್ತಾರೆ ಅನಿತಾ ಇವಾಗ ಓ ವೊದ್ ವರ್ಷ ಲಾಸ್ಟ್ ಇಯರ್ ಒಂದ್ ಹುಡುಗಿನ. ಸೇರ್ಸುರು ಇಲ್ಲಿ ಆಚಾರಿಗಳು. ಚೆನ್ನಾಗಿ ಇಂಪ್ರೂವ್ ಆಗಿದೆ ಅ ಹುಡುಗಿ.
ಇಲ್ಲ ಚೆನ್ನಾಗಿ ಹೇಳ್ಕೊಡೋದೆಲ್ಲ ಹೇಳ್ಕೊಡ್ತಾರೆ ಅದೆಲ್ಲಾ ಡೌಟ್ ಇಲ್ಲ ಏನ್ ಗೊತ್ತಾ ಸಕ್ಷನ್ ಮೇಲೆ ಆದ್ರೆ ಈ ಕ್ಲಾಸ್ಗು ಆ ಕ್ಲಾಸ್ಗು ಡಿಫರೆನ್ಸ್ ಇರು
ಹ್ಮ ಅ ಊ ಸೆಕ್ಷನ್ ಇರುತ್ತಂತೆ. ಸೆಕ್ಷನ್ ಡಿವಿಜನ್ ಉ ಎ ಸೆಕ್ಷನ್ ಬಿ ಸೆಕ್ಷನ್ ಇದೆಯಂತ ಎಲ್ ಕೆಜಿ ಯು ಕೆಜಿ ಫಸ್ಟ್ ಸ್ಟ್ಯಾಂಡಡ್ ಆಂಗೆಲ್ಲ ಮಕ್ಕಳು ಜಾಸ್ತಿ. ಅಲ್ವಾ ಅಷ್ಟು ಜನ ಅಂಗರೆ ನೂರ್ ಜನ ಒಬ್ಬ್ರೇ ಟೀಚರ್ ಗಳು ಹೋಗ್ತಾ ಇರ್ತಾರೆ. ಒಬ್ರೇ ಮಾಡಕ ಆಗತ್ತಾ ಇಲ್ಲ ಹ್ಮ. ಸೆಕ್ಷನ್ ವೈಸ್ ಮಾಡ್ತಾರಂತೆ ಇದ್ರೆ ಒಂದ ಇಪ್ಪತ್ತೈದ್ ಜನ ಮೂವತ್ ಜನ ಇರಬೇಕು ಕ್ಲಾಸ್ ರೂಮ್ ಅಲ್ಲಿ ಅಷ್ಟೇ.
ಅದೇ ಅದೇ ನಿಜಾನೇ.
ಹ ಒ ನೂರ ಎಷ್ಟೊಂದ್ ಜನ ಎಲ್ ಕೆ ಜಿಗೆ ಬರೆ ಇಪ್ಪತ್ ದೇ ಜನ ಹೋಗ್ತಾರ ನೂರು ಜನ ಸೇ ಇರ್ತಾರೆ ಮಕ್ಕಳು ಇನ್ನೂರು ಜನ ಇರ್ತಾರೆ ಅದನ್ನ ಸೆಕ್ಸನ್ ವೈಸ್. ಮಾಡಿರ್ತಾರೆ ಸೇರ್ಸಣ ಬಿಡು ಅಲ್ಲೇ. ಫೀಸ್ ಏನಾದಾರು ಕಡಿಮೆ ಮಾಡ್ಕೊಳ್ಳೀಲ್ಲ ಅಂದ್ರೆ ಅಷ್ಟೇ ಕೊಟ್ಟು ಸೇರ್ಸಣ ಇನ್ ಏನು ಮಾಡಕ್ ಆಗಲ್ಲ.
ಸೇರ್ಸಣ ನಮ್ಗೇನ ನಮ್ ಓನರಮ್ಮ ಬೇರೆ. ಫೋನ್ ಮಾಡ್ಬಿಟ್ಟು ಫೋನ್ ಮಾಡ್ಬಿಟ್ಟು ಕೇಳ್ಕೊಂಡೆ ಇದ್ರು.
ಏನಂತ
ಆ ಸೇರಿಸ್ತಾ ಎಲ್ಲಿ ಸೇರುಸ್ತೆ ಎಷ್ಟ್ ಪೀಸ್ ಆಯ್ತು ಏನ್ ಆಯ್ತು ಎತ್ತ ಆಯ್ತು.
ಫೀಸ್ ಮನೆ ಹಾಳಾಗ್ ಹೋ
ಅದೇ ಅಡ್ಜಸ್ಟ್ ಮಾಡಣ ಬಿಡು ಅಡ್ಜಸ್ಟ್ ಮಾಡೋಣ ಏನೋ. ಮಾಡೋಣ ಅಂತ ಇದ್ರು. ಅಷ್ಟು ಇಷ್ಟು ಕಟ್ಗಿಡ್ತಾರ ಏನು ಗೊತ್ತಿಲ್ಲ ಅವ್ರುವೆ.
ಹ್ಮ ಯಾವ ಊರರು. ಅವ್ರ ಎಲ್ಲಿದ್ದಾರೆ ಹಾ.
ಬ್ಯಾಂಗ್ಳೂರಲ್ಲಿ. ಬೆಂಗಳೂರಲ್ಲಿದ್ದಾರೆ ಜಸ್ಸೀ ಏನು.
ಅಲ್ಲೇ ಸೇರ್ಸ್ಬೋದಲ್ಲ ಅವ್ರನ್ನ ಅಲ್ಲೇ ಸೇರ್ಸ್ಬೋದಲ್ಲ. ಬೆಂಗಗಳೂರಲ್ಲಿ ಅವರು.
ಯಾರನಾ ಯಾರನಾ.
ನಿಮ್ಮ್ ಓನರ್ರು ನಿಮ್ಮ ಓನರ್ ಮಕ್ಳ ಯಾರೋ.
ಅಯ್ಯೋ ಓನರ್ ಮಕ್ಳಲ್ಲ ನಮ್ಮ ಮಕ್ಳಲ್ಲ ಕಣೆಲೆ.
ಎಲ್ಲಿ.
ನಮ್ಮ ಓ ನಮ್ಮ ಮಕ್ಳ ಸೇರ್ಸಕೆ ಅವರು ಫೋನ್ ಮಾಡಿಕ್ ವಿಚಾರಸ್ತಾ ಇದಾರೆ ನಮ್ಮನ್ನ. ಹ ಎಲ್ಲಿ ಯಾವ ಸ್ಕೂಲಲ್ ಸೇರ್ಸ್ ತಾ ಇದಾರೆ ಎಷ್ಟು ಫೀಸ್ ಆಯ್ತು. ಸರಿ ನೋಡು ಸೇರ್ಸು ಅಡ್ಜಸ್ಟ್ ಮಾಡಣ ಏನೋ ಮಾಡಣ ಅಂತ ಇದ್ದಾರೆ.
ಹಾ ಅದ್ದೇ ನೋಡಣ ಬಿಡು ಹೋಗ ಸೇರ್ಸ್ ಬಿಡಣ ಇನ್ ಏನ್ ಮಾಡತಿ ಇನ್ ನಮ್ಮ ಅಲ್ಲಿ ಇನ್ ಯಾವ ಸ್ಕೂಲ್ ಇದೆ ಅನಿತಾ ಹೋದ್ರೆ ಇನ್ ಮೈಸೂರು ಬೆಂಗ್ಗಳೂರು
ಅಯ್ಯೋಯ್ಯೋ ಬೇಡ ಮಾ ತಾಯೇ ಎಲ್ಲೂ ಬೇಡ ಅಲ್ಲೇ ಸೇರ್ಸಣ
ಹ ಎಸ್ ಎಸ್ ಎಲ್ ಸಿ ತನಕ ಓದ್ಬಿಟ್ಟು ಬೇಕಾದ್ರೆ ಆಮೇಲೆ ಮುಂದಕ್ಕೆ ಇಲ್
ತನಕನುು ಡೌಟೆ ಜ್ಯೋತಿ ಜೊತೆ ಏನ್ ಗೊತ್ತ ಐದನೇ ಕ್ಲಾಸ್ ತನಕ ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಚನ್ನಾಗಿ ನಾಲಜ್ ಬಂದ್ಬಟ್ಟು
ಹಹ್ಮ್
ಆಮೇಲೆ ಎಕ್ಸಾಮ್ ಬರಿಸೋದು ಮೂರಾರ್ಜಿ ಗೆ ಎಕ್ಸಾಮ್ ಬರ್ಸಿ ಆಮೇಲೆ ಮೂರಾರ್ಜಿ ಎಕ್ಸಾಮ್ ಬರಿಸ್ತೀನಿ ಹ ಏನಾದ್ರೂ ಸೆಲೆಕ್ಟ್ ಆದ್ರೆ ಹಾಕದ ಹಾಸ್ಟೆಲ್ ಗೆ
ಹ್ಮ್ ಹ್ಮ್ ಐದ್ನೇ ಕ್ಲಾಸ್ಗೆ ಹಾಕ್ಬಿಡ್ತತ್
ಹಾ
ಹ್ಮ್ ಸರಿ ಹಾಸ್ಟೇಲ್ ಗೆ ಯಾಕೆ ಜೊತೆಲಿ ಇರ್ಸ್ಕೊಳಲ್ವವೆ
ಯಂತ ನೋಡೋಣ ಐದ ವರ್ಷ ಇದಲ್ಲ ಅಲ್ಲೀತನಕ ಅಲ್ಲಿ ತನಕ ಏನಾಗುತ್ತೆೋ ನೋಡೋಣ ಅಲ್ವಾ
ಸರಿ ಸರಿ
ಇನ್ನೇನ್ ಸಮಾಚಾರ
ಏನಿಲ್ಲ ಅದೇನಪ್ಪ ಪ್ರಕಾಶಣ್ಣ ನಾಗೇಂದ್ರಗೆ ಫೋನ್ ಮಾಡಿದಂತೆ ಎಲ್ಲಿ ಸೇರ್ಸ್ತೀರ ಏನು ಅಂತ
ಹಾ
ಹಲೋ ಅದಿಕ್ಕೆ ನಾವು ವಿವೇಕಾನಂದ ಸೇರಿಸ್ತೀವಿ ನಾವು ಸೇರ್ಸ್ತೀವಿ ಅಂದ ಪ್ರಮೀಳನ್ ಕೇಳಿದಕ್ಕೆ ನಾನು ರಜಕ್ಕೂ ಮುಂಚೆ ಇಲ್ಲ ಎಲ್ಲೋದ್ರೂ ಒಂದೇ ದುಡ್ಡು
ಹಾ
ಅಣ್ಣ ಇಲ್ಲೇ ಅಲ್ಲೇ ಹೋಗ್ಲಿ ಇವಾಗ ಹೋಗತವಕ ಹೋಗ್ಲಿ ಅಂತ ಹೇಳಿದ್ರು ಅಂತಂದ್ಲು ನೀ ಏನಾರ ಮಾಡ್ಕೋತಾಯ ಅಂತ!
ಮತ್ತು ಇಲ್ಲಿಂದ ಅಲ್ಲಿ ತಾನೆ ಜಾಸ್ತಿ ಅಮೌಂಟ್
ಹ್ಮ್
ಹಾ ಅಮೌಂಟ್ ಜಾಸ್ತಿ ತಗೊಳ್ತಾರೆ ಆದ್ರೆ ಹೇಳ್ಕೊಡದ್ ಮಾತ್ರ ಇಲ್ಲ
ನನ್ಗೆ ಸ್ಕೂಲ್ ಎಲ್ಲಾ ಸರಿ ಪ್ರಿನ್ಸಿಪಲ್ ಓಕೇನೆ ಆದ್ರೆ ಟೀಚರ್ಸ್ ಗಳು ಡಮ್ಮಿ ನಾವೇ ನಾವೇ ಹೇಳ್ಕೊಟ್ಟ ಬಿಡ್ಬಹುದು ಏನ್ ಏನ್ ಕಲ್ತಿದ್ದಾನೆ ನನ್ ಮಗ ಏನು ಕಲ್ತಿಲ್ಲಾ
ಅದೇ
ಏ ಸುಮನಿರು
ಅದೇ ಮತ್ತೆ ಆಮೇಲೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಿಲ್ಲ ಜ್ಯೋತಿ
ಹ್ಮ ಹ್ಮ್
ಟೈಮಿಂಗ್ ಬೆಳಿಗ್ಗೆ ಒಂಬತ್ ಗಂಟೆಗೆ ಹೋಗ್ತಾರೆ ಮತ್ತೆ ಮೂರ್ ಗಂಟೆಗೆ ಬಿಟ್ಬಿಡ್ತಾರೆ
ಹ್ಮ್ ಹ್ಮ್
ಮೂರ್ ಗಂಟೆಗೆ ಬಿಡದು ಯಾವ್ ತರ ಅನ್ನೋದು ಅರ್ಥ ಆಗ್ತಾ ಇಲ್ಲ ನನ್ಗೆ ಅದಕ್ಕೆ ಮತ್ತೆ ಆದ್ರೆ ನೀ ಹೋದ್ರೆ ಟಿ ಸಿ ಕೊಡ್ತಾರಾ
ಗೊತ್ತಿಲ್ಲ ಅಂತಾರೆ ಇಲ್ಲಿ ಸೇರ್ಸಿ ಮ್ಯಾಮ್ ಇದು ಎಜುಕೇಶನ್ ಚೆನ್ನಾಗಿದೆ ಇವಾಗ ಚೆನ್ನಗ್ ಇದೆ ಪುನಃ ಕಡಿಮೆ ಮಾಡಕೋವಿ ಹಂಗೆ ಇಂಗೆ ಅಂತಾರೆ ಈ ಡೈಲಾಗ್ ಹೊಡಿತಾರೆ ಇಲ್ಲ ಸರ್ ಅಲ್ಲೆ ಮನೆ ಹತ್ರನೇ ಸೇರಿಸ್ಕೊತ್ತೀವಿ ಅಂತ ಹೇಳ್ಬಿಟ್ಟು ಇಸ್ಕೊ ಬರೋದು
ಸಾಧ್ಯ ಮತ್ತೆ ಇನ್ನೇನ್ ಮಾಡಕ್ ಆಗುತ್ತೆ ಇಲ್ಲಿಂದ ಅಲ್ಲಿ ತನಕ ವ್ಯಾನ್ ಫೀಸು ಕಟ್ಟಕ್ ಆಗಲ್ಲ
ಹ್ಮ ಅಷ್ಟ
ಹ ಹ್ಮಅತಿ ಮೀರಿ ಕೊಡ್ದ ಎಲ್ಲಾ ಇರ್ನಾರು ಆತಿ ಮೀರಿ ಕೊಡ್ತೀನಿ ಅಂತ ತಂದ್ರೆ ಬೇಕಾರೆ ನೋಡಣ ಆಮೇಲೆ ಮಕ್ಳ ಹ್ಮ ನಂದುು ಇನ್ನು ಏನು ಹೋಗಿಲ್ಲ ಅವ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಗ್ರೂಪ್ ಎಲ್ಲ ಓಪನ್ ಮಾಡ್ಬಿಟ್ಟಿದ್ದಾರೆ ಸೌಂಡ್ ಏನ್ ತೋ
ಇಲ್ಲಿ ಈಚೆ ಇವ್ರು ಪಾಪು ಬಂದೈತೆರಾಜೇಂದ್ರಣ್ಣ ಇರುಳಿ ಮರ್ತ ಲ್ಲ ಹರೀಶ್ ಹರೀಶ್ ಅವ್ರ ಮನೆಗ್ ಬಂದಿರೋದು
ಹರೀಶ್ ಅವ್ರ ಮನೆಗ್ ಬಂದಿದಾರಾ ನಿಮ್ ಮನೆ ಕೆಳಗಡೆ ಇದ್ದಾರ ಅವರು
ತಿರ್ಗಿಮಖ ನೋಡ್ಬೇಕು
ಓ ಹೋಅಕ್ಕ ಪಕ್ಕದಲ್ಲ
ಎರಡು ಪೊಸಿಷನ್ ಅಲ್ವಾ ಇಲ್ಲಿರೋದು
ಕಡಂದ್ರು ಮಿತ್ತಲ್ಲ ಅಲ್ಲ ಅವ್ರಿಗೆ
ಹ ಹ ಅವ್ರ್ದ ಸೂರ್ಯನ್ ಬಾಗ್ಲುನಮ್ದ ನಂದಿ ಬಾಗ್ಲು
ಹಾ ಸರಿ ಸರಿ ಹಾಗಾದ್ರೆ
ಹ್ಮ ಏನಿಲ್ಲನಾಳೆ ಕರ್ಕೊಬತ್ತಿಯ ಹಂಗಾರ ಪುನಃ
ಹ್ಮ ನಾಳೆ ಅದೇ ಏನ್ ಮಾಡೋ ಹೋಗ್ ಜೊತಿಯಾ ತಾತ ಬೇರೆ ನಾಲ್ಕ್ ದಿನದಿಂದ ಕೆಲ್ಸಕ್ ಫೋನ್ ಮಾಡ್ಕೊಂಡೆ ಇದ್ದಾರೆ ಏನ್ ಮಾಡೋದು ಅಣ್ಣ
ಸೇರಿಸಿ ಬಿಟ್ಟಿರುತಾನೆ ನೆಮ್ಮದಿ
ಅದೇ ಮತ್ತೆ ಇನ್ನು ಟೀಸು ತಗೋಬಂದಿಲ್ಲ ಏನು ಮಾಡಿಲ್ಲ
ಟಿ ಸಿನಾವವು ಅಲ್ಲ ಒಟಾಗಿದ್ದೀವಿ ಅಂತ ಹೇಳದ ಏನು ಮಾಡಕ್ಕಾಗಲ್ಲ ಹ ನಾವ್ ಇಲ್ಲಿ ಇಲ್ಲ ಇಲ್ಲಿ ನೋಡ್ಕೊಳ್ಳೋರಿಲ್ಲ ಮಕ್ಕಳನ
ನಮ್ ಓನರ್ ಅಮ್ಮ ಹಂಗೆ ಅಂದ್ರು ಸ್ಕೂಲ್ ಮ್ಯಾನೇಜ್ಮೆಂಟ್ ಅವ್ರು ಪರಿಚಯ ಅಂತ ಅವ್ರಿಗೆ
ಯ ಸ್ಕೂಲ್ ಮ್ಯೇಜ್ಮೆಂಟ್
ಅದೇ ವಿವೇಕಾನಂದ ಅವ್ರ ಜೊತೆ ಮಾತ್ ಮಾತಾಡ್ತೀನಿ ಅಂತ ಅಂದ್ರಪ್ಪಾ
ಹಾ.
ಆ ನಂಬರ್ ಎಲ್ಲಾ ಇದೆ ಫೋನ್ ಮಾಡ್ ಮಾತಾಡ್ ನೀರು ಹಂಗಂತಂದ್ರು ಅದೇ ಹಂಗೆ ಗೆ ಹೇಳಿರೋದು ಮೂರ್ ಚೀಟ್ ಅಂತಾನೇ ಹೇಳಿರೋದು ಇಬ್ಬರು ನ ಇಬ್ರಗ ಆದ್ರರು ಕೂಡ ಒಬ್ರಗಾದ್ರರು ಫ್ರೀ ಮಾಡ್ಕೊಡ್ಲಿ ಅಂತ ಹೋಗ್ಲಿ ಆರ್
ಅರ್ಧಕರ್ಧ
ನಿಮ್ದ್ ಏನ್ ಮಾಡ್ತಾರೋ ಗೊತ್ತಿಲ್ಲ ನೋಡಣ ಇನ್ನೇನ್ ಸಮಾಚಾರ
ಏನುೂ ಇಲ್ಲ ಹೇಳ್ಬೇಕು
ನಳದು
ನೀನ್ ಮುಗೀತು ಅಂದಲ್ಲ ಇಷ್ಟೊ ತನಕ ಅಲ್ಲಿ ಆವಾಗ್ಲೇ ಅದೇನೋ ಇದಳ್ಬ ಹೇಳ್ಬಿಟ್ಟು ಶ್ಲೋಕ ಹೇಳ್ಬಿಟ್ಟು ಮು ಇತ್ತುಅಂದಲ್ಲ
ಹಾ ಅಂದ್ರೆ ಸಂಜೆ ನಾಲ್ಕ್ ಗಂಟೆ ತನಕ ಇರುತ್ತೆ ಅದು ಇವತ್ತು ಗಿಫ್ಟ್ ಕೊಟ್ರು ನನಗೆ ಓ ಓ ಬೇ ಯಾವ್ ಕೆಲಸ ಅದೇ ಕೂಸಿನ ಮನೆಗೆ ಹೋಗ್ತಿದೆ ಸ್ವಲ್ಪ ದಿನ ಇದು ಏನು ಕೃಷಿ ಸಾಕಿ ಮಾಡ್ತಾ ಇದ್ರ ಜೊತೆ ಕೃಷಿ ಸಾಕಿಲಿ ಜಾಸ್ತಿ ಒಂದ್ ಐದಾರು ಸಾವಿರ ಬರ್ತಾ ಇತ್ತು ತೋ ಆದ್ರೆ ಅದು ಊರಊರು ಹೋಗ್ಬೇಕು ಇವ್ಳ್ ನೆತ್ಕೊಂಡು ಎಲ್ ಸುತ್ತುವುದು ನಾವು
ಹ್ಮ್ ಓ ಇದ ಕಾಳುಗಳು ಅವು ಇವು ಮಾರದಾ
ಇಲ್ಲ ಇಲ್ಲ ಕೃಷಿ ಸಂಖ್ಯೆಅಂದ್ರೆ ಅದು ಗ್ರಾಮ ಪಂಚಾಯಿತಿಯಿಂದ
ಹಾ ಹಾ ಹಾ ಸರಿ ಸರಿ
ಕೃಷಿ ಸಂಖ್ಯೆ ಪಂಚಾಯಿತಿಯಿಂದ
ಹ್ಮ್
ಮ ಹ ರೈತರಿಗೆ ಎಲ್ಲಾ ಬಗೆ ಹೇಳಿಕೊಡದಷ್ಟೆ ಅದಿಕ್ಕೆ ಹ ಮಗ ಅಲ್ಲ ಇದಾನ ಹ್ಮ ಚೆನ್ನಾಗಿ ಮಾತಾಡುತ್ತರ ಪಕ್ಕದ ಮನೆಯವರು
ಹ ಏನ್ ಅಸ್ತಿಕಟ್ಟೆ ಏನು ಹಡ್ಗಿ ಒಳ್ಗೆ ಇರುತ್ತೆ ಪ್ರೆಗ್ನೆಂಟ್ ಅಲ್ವಾ
ಹ ಹಾ ಹಾ ಏನು
ಪ್ರೆಗ್ನೆಂಟ್ ಮೂರುವರೆ
ಹೌದಾ ಅವ್ರಪ್ಪ ಅಮ್ಮರು ಬಂದು ಹೋಗ್ತಾ
ಇಲ್ಲ ಇಲ್ಲ ಮಾತಾಡ್ಸಲ್ಲ ಅಂತೆ
ಇನ್ನು ಮಾತಾಡ್ಸ
ಇವಾಗ ಅದ ಏನ ಇವ್ರತ್ರ ಮತ್ತೆ ಚನ್ನಾಗಿದ್ರರು ಇವಾಗ ಬಂದು ನಾಲ್ಕ ಬಕೆಟ್ ಬಾಟೆ ಹೋಗದ್ರು ಊರಿಗ್ ಹೋಗ್ತಾರೆ ಬರ್ತಾರೆ ಇವಳ್ ಕಾಯಲ್ಲಿ ಒಗಿಸ್ತಾ ಇಲ್ಲ ಹಾಗಗಲ್ಲ ಅಂದಬಿಟ್ಟು ಸುಮ್ನೆ ಮೊಬೈಲ್ ನೋಡ್ಕೊಂಡ್ ಮಲ್ಕೊಳೋದು
ಹ
ಚೆನ್ನಾಗ್ ನೋಡ್ಕೋತಾರೆ ಪರವಾಗಿಲ್ಲ ಲಕ್ಕಿ ಲಕ್ಕಿ ಗರ್ಲ್ ನಾನು ಅಷ್ಟು ಅದೃಷ್ಟ ಮಾಡಿಲ್ಲ
ಏ ಬಂದ್ರೆ ಹೊಡ್ಬಿಡ್ತೀನಿ ನೋಡು
ಹಾ
ಯಾಕ ನೀ ನ ಅಷ್ಟು ಅದೃಷ್ಟ ಆಗಿಲ್ಲ ಸಾಕಾಲ ಇನ್ನು ಏನ್ ಅದೃಷ್ಟ ಸರಿ ಇರೋ ಜೊತೆ ಒಂದ್ ನಿಮಿಷ ಮಾಡ್ತೀನಿ
ಹಾ ಸರಿ ಹಲೋ ಹ್ಮ ಅ ಯೂ ಹ್ಮ್ ಹ್ಮ ಹ್ಮ